ಹಲೋ ಏನ್ ಮಾಡ್ತಿದ್ರಿ.
ಹೇಳಿ ನೀವೇನ್ ಮಾಡ್ತಿದ್ದೀರಾ ಕೂತಿದ್ದ ಸುಮ್ಮ್ನೆ. ಹ ಆಯ್ತಾ ಊಟ.
ಆಯ್ತು ನಿಮ್ದು.
ನಂದು ಆಯ್ತು ಮತ್ತೆ ಏನ್ ಸ್ಪೆಷಲ್ ಊಟಕ್ಕೆ.
ಇವತ್ತು ನಮ್ಮಮ್ಮ ನಾನು ಊರಿಗೆ ಬಂದಿದ್ದೆ ಅನ್ಬಿಟ್ಟು ಒಡೆ ಮಾಡ್ಕೊಟ್ಟಿದ್ರು. ಚೆನ್ನಾಗಿತ್ತು ಒಂತರ ಓಡೆ ಹ್ಮ. ಹ್ಮ್ ಒಡೆ ಅನ್ನ ಸಾಂಬಾರ್ ಪಾಯಸ ಎಲ್ಲಾ ಮಾಡಿದ್ರು ಚೆನ್ನಾಗಿತ್ತು. ತೊಡೆ ಕಂ
ಹಾ ಹಾ ನಿಮ್ಗೆ ಯಾವ್ದ್ ಜಾಸ್ತಿ ಫೇಮಸ್ ಇಷ್ಟ.
ನನಗ್ ಜಾಸ್ತಿ ಇಷ್ಟ ಆಗದು ಅಂದ್ರೆ ವಡೆ ಅಷ್ಟೆ ವಡೆ ಬಿಟ್ಟ್ ರೆ ನಿಪ್ಪಟ್ಟ ಒಂದ ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟೇ ಅಂದ್ರೆ ಹಬ್ಬದಲೆಲ್ಲ ಮಾಡ್ತಾರಲ್ಲಾ ಚಕ್ಲಿ ವಡೆ ನಿಪ್ಪ ಪಟ್ಟು ಆಂಥದ್ರಲ್ಲಿ ನಂಗೆ ಜಾಸ್ತಿ ಒಡೆ ಮತ್ತೆ ನಿಪಟ್ಟ್ ಸ್ವಲ್ಪ ಇಷ್ಟ ಆಗುತ್ತೆ.
ಆದ್ರೂ ಎನ್ ಗೊತ್ತ ಹಬ್ಬದಲ್ಲಿ ಹಬ್ಬ ಊಟ ಮಾಡಕೆ ಚಂದ ಒಂತರ.
ಹಾ
ಆ ಊಟ ತಿನ್ನದೇ ಒಂಥರ ಚೆನ್ನಾಗಿರುತ್ತ ಮನಸಿಗೆ ನನಗೆ ಆಕ್ಚುಲಿ.
ತಿಂತೀವಿ.
ಹಾ
ಹ ಅದೇ ಅಬ್ದುಲ್ ಆದ್ರೆ ಎಲ್ಲಾನೂ ತಿಂತಾಯಿರ್ತಿವಿ ಅಯ್ಯೋ ಏನ್ ತಿಂದ್ರು ಹೊಟ್ಟೆ ತುಂಬಿಲ್ಲ ಅನ್ನಂಗ್ ತಿಂತಾನೇ ಇರ್ತಿವಿ. ಅಯ್ಯೊ ಬಾಕಿ ಟೈಮಲ್ ಅನ್ನ ಸಾಂಬಾರ್ ಸಾಕ್ ಸಾಕ್ ಸಕ್ ಅನ್ಸ್ಬಿಡುತ್ತೆ ಹ್ಮ್.
ನನ್ಗೆ ಆಕ್ಚುಲಿ ನಾನ್ ತುಂಬಾ ದಿನ ಆಯತು ಒಡೆ ಎಲ್ಲಾ ತಿಂದಿ ಯಾವ್ ತರ ಮಾಡೋದು ಒಡೆ ಎಲ್ಲಾ.
ಅದೆಲ್ಲ ತುಂಬಾ ಈಸಿ ಒಡೆ ಮಾಡೋದೆಲ್ಲ ಏನು ಅಂದ್ರೆ ಫಸ್ಟ್ ಕಡ್ಲೆ ಕಡಲೆ ಬೆಳೆ ಇರುತ್ತಲ್ವಾ ಅದನ್ನೊ ಒಂನ್ ಅವರ್ ನೆನಕಿ ಇಡ್ಬೇಕು. ಚೆನ್ನಾಗಿ ಯಾಕೆಂದ್ರೆ ಅವ್ ನೆನಬೇಕು ಅಂದ್ರೆ ಏನ್ ಗೊತ್ತ ಒಬ್ಬೊಬ್ಬರು ರುಬ್ಬಿನೂ ಮಾಡ್ತಾರೆ ನೆನಾಗೂ ಮಾಡ್ತಾರೆ
ಹಾ
ಮ್ಮ ನೆಣಾಕ್ಬಿಟ್ಟು ಮಾಡಿದ್ರು ಅಂದ್ರೆ ಅಂದ್ರೆ ಬೇಗ ಮಾಡ್ಬೇಕಲ್ವಾ ರುಬ್ಬಿ ಇವಾಗೆಲ್ಲ ಬೇರೆ ಮಿಲ್ಲಿಗೆಲ್ಲ ಕೊಡ್ಬೇಕಾಗೆ ಅಂದ್ಬಿಟ್ಟು ನಾನು ಇಲ್ಲ ಇದ್ದೆ ಅನ್ಬಿುೆನ್ ಹಾಕ ಪುಟ್ ಮಾಡಿದ್ರು ಆಹ ಫಸ್ಟ್ ಕಡಲೆಬೇಳೆನೆನ್ ಹಾಕಿಡ್ಬೇಕು ಆ ಕಡಲೆ ಬೀಡ ನೆನ್ಕಳ ಹೊತ್ತಿಗೆ ಚೆನ್ನಾಗಿೋಗ ಹೋಗ್ಬಿಟ್ಟು ನಾವು ಇದು ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಚಿಕ್ಕಾಗಿ ಹಚ್ಕೋಬೇಕು ಈರುಳ್ಳಿ ಮತ್ತೆ ಕರ್ಬೇನ್ ಸೊಪ್ಪು ಕರ್ಬೇನ್ ಸೊಪ್ಪು ಅಂದ್ರೆ ಒಣಗಿರೋದಲ್ಲ ಹಸಿ ಇದಿರುತ್ತೆ ನೋಡಿ ಅವೆಲ್ಲ ಟೇಸ್ಟಗ್ ಚೆನ್ನಾಗಿರುತ್ತೆ ಹಸಿಿದು ಮತ್ತೆ ಅದ್ರೊಳಿಕ ಇನ್ನು ಚಿಕ್ಕದಾಗಿ ಸಾಂಬಾರ್ ಸೊಪ್ಪು ಆ ಅವೆಲ್ಲ ಮೆ ಮತ್ತೆ ಒಂದೊಂದ ಸ್ವಲ್ಪ ಮೆಣ್ಸಿಕಾಯಿ ಚಿ ಅದರಾಗ ಹೊಡಿಬೇಕು ಗೊತ್ತಾಗ್ಬಾರ್ದು ಅದರೊಳಗ ಮೆಣಸಿಕೆ ಎಲ್ಲ ಹಾಕಿದಿದ್ದಾರೆ ಅಂತ ಟೇಸ್ಟಿಗೆ ಚೆನ್ನಾಗಿರುತ್ತೆ ಕಟ್ ಮಾಡ್ಬಿಟ್ಟು ಹಾಕ್ಬೇಕು ಅದಾದ್ಮೇಲೆ ಕಾಳ ನೆಂದ್ಮೇಲೆ ಒನ್ ಅವರ್ ಆದ ನೆನ್ದ್ಮೇಲೆ ಅದ್ರೊಳಿಕ ಕಾಳೊಳಕ್ಕೆ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಆ ಮತ್ತೆ ದಪ್ಪ ತಪ್ಪಗ್ ರುಕೋಬೇಕು ಕಾನ ಯಾಕೆಂದ್ರ ಸಿಗ್ಬೇಕು ನಮಗ್ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ರಡಿಕ ಖಾರದರುಬ್ಬಳಿಕೆ ಒಂದ್ ಸ್ವಲ್ಪ ಪಪ್ಪ ಮೆಣಸಿಕಾಯಿ ಆ್ ಬೆಳ್ಳುಳ್ಳಿ ಶುಂಠಿ ಮತ್ತೆ ಕಾಳು ಹಾಕಂಡ್ ರುಬ್ಕೋಬೇಕು ಚೆನ್ನಾಗಿ ಚೆನ್ನಾಗ್ ರುಬ್ಬಿದ್ಮೇಲೆ ಅಂದ್ರೆ ರುಬ್ ರುಬ್ಬಿಟ್ಟು ರುಬ್ಬಿಟ್ಟು ಹಾಕೋಬೇಕು ಅದನ್ ಚೆನ್ನಾಗ್ ಆಮೇಲೆ ಅದಕ್ಕೊಂದ್ ಸ್ವಲ್ಪ ಅಕ್ಕಿ ಹಸಿಟ್ಟು ಕರುಮ್ ಕರುಮ್ ಅಂತ ಬೇಕು ಅಂದ್ರೆ ಅಕ್ಕಿ ಹಸಿಟ್ ಹಾಕ್ ಕೊಂಡು ಕಲಸ್ಕೊಂಡು ಅದನ್ನೇನ ಎಣ್ಣೆ ಒಳಗ್ ಬಿಿಟ್ರೆ ಹ ಒಡೆ ಆಗ್ಬಿಡುತ್ತೆ ಅಷ್ಟೆ ಅಂದ್ರೆ ಸಿ ಹ್ಮ್ ಚೆನ್ನಾಗಿರುತ್ತೆ ಒಳ ಕರ್ಮ ಕರ್ಮ ಅಂತ ತಿಂತಾ ಇದ್ರೆ ತಿಂತ ಆರ್ಬೇಕು ತಿಂತಬ ಅದು ಬಿಸಿ ಬಿಸಿದ ನಾರು ತಿಂತೀರಿ ಇನ್ನು ತಿನ್ಬೇಕು ತಿನ್ಬೇಕು ಅನ್ನಿಸತಾ ಇರದು ಚೆನ್ನಾಗಿರುತ್ತೆ ನೀವು ತಿಂದಿದೀರಾ ಒಡೆನಾ
ಹಾ ತಿಂದಿದ್ದೀನಿ ಊರಲ್ಲ ಇದಿದ್ದಾಗ ಎಲ್ಲಾ ತಿಂದಿದ್ದೀನಿ ಹಬ್ಬದಲ್ಲಿ ಎಲ್ಲಾ ತಿಂದಿದ್ದೀನಿ ಮತ್ತೆ ನಿಮ್ಗೆ ಫುಡ್ ಅಲ್ಲಿ ಯಾವ್ದ್ ಇಷ್ಟ ಜಾಸ್ತಿ ಆಗದು
ಜಾಸ್ತಿ ಇಟ್ಟ ಇಷ್ಟ ಆಗೋದಂದ್ರೆ ರೊಟ್ಟಿ ರೊಟ್ಟಿ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ ಮಾಡ್ತಾರೆ ಅಕ್ಕಿ ರೊಟ್ಟಿ ಬಿಟ್ರೆ ಪಲಾವ್
ಹ್ಮ ಹ್ಮ ನನ್ಗೆ ರೊಟ್ಟಿ ಮಾಡಕ್ ಬರುತ್ತೆ
ಹೌದಾ
ೀರಾ
ಹ ನಾನು ರೊಟ್ಟಿ ಎಲ್ಲ ಮಾಡ್ತೀನಿ ಆಕ್ಚುಲಿ ನನಗೆ ಒಬ್ಬಿಟ್ಟು ಮಾಡೋದ್ ಹೇಗೆ ಅಂತ ಗೊತ್ತಿಲ್ಲಾ ನಿಮ್ಗ್ ಒಬ್ಬಿಟ್ಟಟ್ ಮಾಡಕ್ ಬರುತ್ತಾ
ಹಾ ಬರುತ್ತೆ ಒಬ್ಬಿಟ್ಟ ಏನಿಲ್ಲ ಕಡಲೆ ಬೇಳೆ ಇರುತ್ತೆ ಕಡ್ಲೆ ಬೆಳೆ ಇರುತ್ತಲ್ವಾ ಅ ಅದನ್ನ ಬೇಯಿಸಕೋಬೇಕು ಬೇಯಿಸಕೊಂಡು ಅದನ್ನ ರುಬ್ಕೊಂಡು ಅದಕ್ಕೆ ತೆಂಗಿನಕಾಯಿ ಇರುತ್ತಲ್ಲ ಅದ ತುರ್ಕೊಂಡು ಬೆಲ್ಲ ಹಾಕಿ ಅದನ್ನ ಮಿಕ್ಸ್ ಚೇರ್ ಮಾಡ್ಕೊಂಡು ರುಬ್ಬಿ ನೀಟಾಗಿ ರುಬ್ಕೊಂಡು ಆಮೇಲೆ ಅದನ್ನ ಒಂದ ಸೈಡ್ ಇಟ್ಕೋಬೇಕು ಅದಾದ್ಮೇಲೆ ಮೈದಾ ಸಿಟ್ಟ ರುತ್ತಲ್ವಾ ಅದಕ್ಕೆ ಎಣ್ಣೆ ಹಾ ಕೊಂಡು ಮೈದಾ ಸಿಟ್ನ ಗಟ್ಟಿ ಹಕಿ ಕಲ್ಸಕೋಬೇಕು
ಹಾ
ಕಲಸ್ಕೊಂಡು ಅದಕ್ಕೊಂದ ಸ್ವಲ್ಪ ಅಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡ್ಬೇಕು ಟೆನ್ ಮಿನಿಟ್ಸ್ ಬಿಟ್ಟಾದ್ಮೇಲೆ ಅ ತವಾ ಇ ಇಟು ಗ್ಯಾಸ್ ಮೇಲೆ ಅದಾದ್ಮೇಲೆ ಆಹ್ ಅಹ ಇದ್ದಿರುತ್ತಲ್ಲ ಹಿಟ್ಟಿರುತ್ತಲ್ವಾ ಮೈದಾ ಹಿಟ್ಟು ಅದನ್ನ ಸ್ಪ್ರೆಡ್ ಮಾಡಿ ಅದ್ರೊಳಗಡೆ ನಾವು ರುಬ್ಕೊಂಡಿರ್ತೀವಲ್ವಾ ಕಡಲೆ ಬೆೇಳೆದು ಸ್ವೀಟು ಅದನ್ನ ಹಾಕಿ ಫೋಲ್ಡ್ ಮಾಡಿ ತೊಟ್ಟದ್ರೆ ಎೆಲ್ಲು ತೊಟ್ಟು ಬಿಟ್ಟು ಬೇಯಸಿದ್ರೆ ಬಿಸಿ ಬಿಸಿ ಒಬ್ಬಿಟ್ಟು ರೆಡಿ ಹಾ ಸಕ್ಕತ್ತಾಗಿರುತ್ತೆ ಅದಕ್ಕೆ ತುಪ್ಪ ತುಪ್ಪ ಮತ್ತೆ ಹಾಲ್ ಜೊತೆ ಹಾಕಂತಿಂದ್ರೆ ಇನ್ನ ಚೆನ್ನಾಗಿರುತ್ತೆ ಹಾ ಅಂದ್ರೆ ಈಗ ಯುಗಾದಿ ಲೆೆಲ್ಲಾ ಫೇಮಸ್ ಅದನೇ ಜಾಸ್ತಿ ಮಾಡದು ಹಾ
ಹ ನಮ್ಮಮ್ಮ ಮಾಡ್ತಾರೆ ಅಂದ್ರೆ ನಾನ್ ಯಾವತ್ತು ಟ್ರೈ ಮಾಡಿರ್ಲಿಲ್ವಲ್ಲಾ ಅದಕ್ಕೆ ನಾನು ಒಂದುಸಾರಿ ಟ್ರೈ ಮಾಡ ಅಂತ ಕೇಳ್ತಿದ್ದೆ ನಿಮ್ಮ ಹತ್ರ
ಚೆನ್ನಾಗಿ ಆಗಿರುತ್ತದೆ ಅದ್ರ ಜೊತೆ ತ್ತೆಗೆ ತುಪ್ಪ ಇಲ್ಲಾ ಅಂದ್ರೆ ಹಾಲ್ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ
ಹ ನಿಮಗೆ ಕಬಾಬು ಬಿರಿಯಾನಿ ಚಿಕನ್ ಅಲ್ಲಿ ಎಲ್ಲಾ ಮಾಡಕ್ ಬರುತ್ತಾ ಕಬಾಬು ಬಿರಿಯಾನಿ
ಇಲ್ಲ ಅದು ನಾನು ತಿಂತಿದೆ ಅಷ್ಟೆ ಮಾಡಿದ್ದೆಲ್ಲಾ ಕಲ್ತ್ಕೊಂಡ ಇಲ್ಲ ಹೇಳಿ ಯಾವ್ ತರಾ ಮಾಡೋದು
ಚಿಕನ್ ಸಾಂಬಾರ್ ಏನಿಲ್ಲ ಈಜಿ ಚಿಕನ್ ಸಾಂಬಾರು ಕಬಾಬ್ ಇರ್ಬೋದು ಎಲ್ಲಾ ಈಜಿ ಚಿಕನ್ ಸಾಂಬಾರ್ ಯಾವ ತರ ಮಾಡೋದು ಅಂತ ಅಂದ್ರೆ ಚಿಕನ್ ಇದು ಅದ ಅಂದ್ರೆ ಎರಡ್ ಕೆ ಜಿ ಚಿಕನ್ ತಗೊ ಬಂದಿರ್ತಾರೆ ಅನ್ಕೊಳ್ಳಿ ಮತ್ ನಾಲ್ಕು ಐದು ಈರುಳ್ಳಿನ ಕಟ್ ಮಾಡ್ಕೊಂಡು ಯ್ಯೋ ಮತ್ತೆ ಮೆಣಸಿಕಾಯಿಗೆ ಒಂದ್ ಸ್ವಲ್ಪ ಮೆಣಸಿಗೆಯ ಕಾರ ತಕ್ನಾಗಿ ಮೆಣ್ಸಿಕಾಯ ತಗೊಂಡ್ ಒಂದ್ ಸ್ವಲ್ಪ ಅದಾದ್ಮೇಲೆ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಚೆನ್ನಾಗಿ ಚಿಕ್ದಾಗ ಕಟ್ ಮಾಡ್ಕೊಂಡು ಅಂದ್ರೆ ಅದನ್ನ ಕಾರದ್ರೊಳಿಕೆ ಹಾಕಬೇಕು ರುಬ್ಬದ್ರೊಳಿ ಹ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಈರುಳ್ಳಿ ಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಈ ಮೂರ್ನು ಒಟ್ಟಿ ಹಾಕೊಂಡು ಆಡ್ಸ್ಕೊಳ್ಳೋದು ರುಬ್ಬೋದು ಒಂದ್ಸತಿ ಆಹ ರುಬ್ಬಾದ್ಮೇಲ್ ನೆಕ್ಸ್ಟ್ ಆಹ ಇನ್ನೊಂದ್ ಇನ್ನೊಂದ್ಸರ್ತಿ ಏನ್ ಮಾಡ್ಬೇಕು ಕಾಯಿ ಮತ್ತೆ ಒಂದ ಸ್ವಲ್ಪ ಕಡಲೆ ಗಸ್ ಗಸೆ ಈ ಮೂರ್ನು ಹಾಕೊಂಡು ಇನ್ನೊಂದ ಜಾರಲಿ ರುಬ್ಕೋಬೇಕು ಎರಡು ರುಬ್ಬಿ ಇಟ್ಕೊಂಡಾದ್ಮೇಲೆ ಹ್ಮ್ ಅದಾದ್ಮೇಲೆ ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲು ಎಣ್ಣೆ ಹಾಕಿ ಅದಾದ್ಮೇಲೆ ಚಿಕ್ಕ ಫಸ್ಟ್ ಖಾರ ರುಬ್ಬಿರ್ತಿರಲ್ಲ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಮತ್ತೆ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿರ್ತೀರ ಅದನ್ನ ಫಸ್ಟ್ ಹಾಕೋಬೇಕು ಅದನ್ನ ಹಾಕೊಂಡ್ಮೇಲೆ ಆಹ ಚಿ ಅದೊಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ ಈರುಳ್ಳಿದು ಎಲ್ಲದ್ರದ್ದು ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕ್ಬೇಕು ಚಿಕನ್ ಹಾಕ್ಬಿಟ್ಟು ಆ ಚಿಕನ್ ಹಾಕ್ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ಆ ಅದ್ರಲ್ಲ ಬೇಯಿಸ್ಬೇಕು ಒಂದ್ ಸ್ವಲ್ಪ ಕಸಿಕಾರ ಎಲ್ಲ ಅದಕ್ ಚೆನ್ನಾಗಿ ಹಿಡಿಯೋತರ ಅದನ್ನ ಬೇಯಿಸಿದ್ಮೇಲೆ ಅದಕ್ ಒಂದ್ ಸ್ವಲ್ಪ ಇದನ್ನ ಎಂತದಪ್ಪ ಚಕ್ಕೆ ಪುಡಿ ಅದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಚಕ್ಕೆಪ್ಪು ಒಂದ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಎಲ್ಲ ಚಕ್ಕೆ ಪುಡಿ ಅಶಣ ಪುಡಿ ಎಲ್ಲ ಹಾಕ್ಬೇಕು ಅದ ಹಾ ಕ್ಮೇಲೆ ನಂರ ಕಾಯಿ ಅದ್ ಬೆಂದಿರುತ್ತಲ್ವಾ ಬೆಂದ್ ಐತಿ ಅಂತ ಗೊತ್ತಾದ್ಮೇಲೆ ಆಹ ಇದ ಹಾಕ್ಬೇಕು ಕಾಯಿ ರುಬ್ಬಿರ್ತ ವಲ್ಲಾ ಕಾಯಿ ಮತ್ತೆ ಕಡಲೆ ಎಲ್ಲಾ ಅದನ್ನ ಹಕ್ಬಿಟ್ಟು ಖಾರ ಪುಡಿ ಕಲ್ಸಟ್ಬಿಟ್ಟು ಉಯ್ಬೇಕು ಅದೇ ಅಚಕಾರ ಪುಡಿ ಸಾಂಬಾರ್ ಪುಡಿ ಎಲ್ಲ ಮಿಕ್ಸ್ ಆಗಿರುತ್ತೆ ನೋಡಿ ಮಿಕ್ಸರ್ ಮಾಡಿಟ್ಟಿರ್ತಾರಲ್ಲ ಅದನ್ನ ರುಬ್ಬಿಟ್ಟ ರುಬ್ಬಿಟ್ಟು ಅಂದ್ರೆ ಅದನ್ನ ಕಲಸ್ಬಿಟ್ಟು ಹಾಕ್ಬೇಕು ಅದನ್ನ ಹಾಕಿ ಆ್ ಸಾಲ್ಟ್ ಲಾಸ್ಟ್ಗೆ ಸಾಲ್ಟ್ ಇಚ್ ಬಷ್ಟು ಸಾಲ್ಟ್ ಹಾಕ್ಬಿಟ್ಟು ಒಂದ್ ಎರ ವಿಷಲ್ ಹೊಡ್ಸೀರ ಸಾಕು ಚಿಕನ್ನು ಆಗುತ್ತೆ
ಹಾ ಆದ್ರೆ ನಾನ್ ವೇಜ್ ತಿನ್ನೋಕೆ ಚಂದ ಅಲ್ವಾ
ಹ್ಮ್ ಚಿಕನ್ ಯಾರಿಗ ಇಷ್ಟ ಆಗಲ್ಲ ಹೇಳಿ ಎಲ್ರು ಚಿಕನ್ ಚ ಹಾ
ನಿಮಗೆ ಯಾವ್ದ ಇಷ್ಟ ಜಾಸ್ತಿ ನನ್ಗೆ ಜಾಸ್ತಿ ಮಟನ್
ನನಗೆ ಜಾಸ್ತಿ ಮಟನ್ ಮಟನ್ ಅಲ್ಲೂ ತಲ್ಕಾಲು ತ ಕಲ್ಪಿಸಿರುತ್ತೆರ್ ಗೊತ್ತಾ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಫಿಶ್ ಇಷ್ಟ ಆಗುತ್ತೆ
ಫ್ರಿಶ್ ತಾವ ಫ್ರೈ
ಹ್ಮ
ಅದು ಚೆನ್ನಾಗಿರುತ್ತೆ ಇವಾಗ ಹೆಂಗ ಗೊತ್ತಾ ಇವಾಗ ಹಬ್ಬಗಳಲ್ಲೆಲ್ಲ ಮಾಡ್ತಾರ ಅಲ್ವಾ ಅವವಾಗ ದೇವರಿಗೆಲ್ಲ ಮರಿ ಕಡ್ದು
ಹು
ಅದನ್ನ ಸಪ್ರೇಟ್ ಆಗ ದೇವ್ರಿಗೆ ಎತ್ತಿಟ್ಟಿ ಆಮೇಲ್ ಮಾಡ್ತಾರಲ್ವಾ ಅದೆಲ್ಲ ಸಕತ್ಾಗಿರುತ್ತ ಅಲ್ವಾ
ಹೌದು ಚೆನ್ನಾಗಿರು ಚೆನ್ನಾಗಿರುತ್ತೆ
ಈಟಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ ಎಲ್ರೂ ಇಷ್ಟ ಪಡೋದೆ ಜಾಸ್ತಿ ವೆಜ್ಗಿಂತ ನಾನ್ ವೆಜ್ ಜಾಸ್ತಿ ಊಟದಲ್ಲಿ
ಹ್ಮ್ ಇವಾಗ ಏನ್ ಗೊತ್ತಾ ಮದ್ವೆಗ್ ಬನ್ನಿದ್ರೆ ಕಡಿಮೆ ಜನ ಬರ್ತಾರೆ ಬಟ್ ಬೀಗ್ರೂಟ್ಗ್ ಬನ್ನಿದ್ರೆ ತುಂಬಾ ಜನ ಬಂದಿರ್ತಾರೆ ಯಾಕೇಳಿ ಮಟನ್ ಜಾಸ್ತಿ ಇಷ್ಟ ಪಡೋದಲ್ರು
ಇನ್ನೇನು ಸಮಾಚರ
ಹೇಳ್ಬೇಕು ನೀವು ಏನ್ ಎಲ್ಲಿ
ಹತ್ತೀರಾ ಮನೆಯಲ್ಲಿ ಅಡ್ಗೆ
ಇವತ್ತು ಏನ್ ಸ್ಪೆಷಲ್ ಮಾಡೋದು ಗೊತ್ತಿಲ್ಲ ನೋಡ್ಬೇಕು ಅಮ್ಮ ಏನ್ ಮಾಡುವ ಅಂತಾರೆ ಅದನ್ನ ಮಾಡ್ಬೇಕು ಮೋಸ್ಟ್ಲಿ ಏನ್ ಚಿಕನ್ ಮಾಡ್ಬೋದು ಅನ್ಸುತ್ತೆ ಚಿಕನ್ ಸಾಂಬಾರ ರೈಸ್ ಮುದ್ದೆ ಮಾಡಿ ಮಾಡ್ಬೋದು ಅಂದ್ರನೇ ಊಗ್ ಬಂದಿದ್ವಲ್ಲ ಹಂಗಿ
ಮತ್ತೆ ನಾನು ಇವತ್ತು ಸಂಡೇ ಅಲ್ವಾ ನನ್ಗೆ ಆಕ್ಚುಲಿ ನಾನ್ ವೆಜ್ ಅಷ್ಟೆಲ್ಲ ನಾನ್ ವೆಜ್ ಎಲ್ಲ ಅಷ್ಟು ಮಾಡಕ್ ಬರಲ್ಲ ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡದ ಅಂತ ಅನ್ಕೊಂಡಿದೀನಿ
ಬಜ್ಜಿ ಮಾಡ್ಕೊತೀನಾನ ಅಂತ
ಹಾ ಸ್ನ್ಯಾಕ್ಸ್ಗೆ ಇವಾಗ ಮಾಡ್ತೀನಿ ಸ್ನ್ಯಾಕ್ಸ್ಗೆ
ಹಾ
ಮಾಡ್ತೀರಾ ನೀವು ಬಜ್ಜಿ ಎಲ್ಲಾ
ಹಾ ನಾನ್ ಬಜ್ಜಿ ಎಲ್ಲ ಮಾಡ್ತೀನಿ ಅದ್ರಲ್ಲಿ ಈ ಬಜ್ಜಿಲಿ ತುಂಬಾ ವೆರೈಟಿ ಬಜ್ಜಿ ಇರುತ್ತಲ್ಲ ಒಂದು ಈರುಳ್ಳಿ ಬಜ್ಜಿ ತರ ಇರುತ್ತೆ ಇನ್ನೊಂದು ಬದ ಹಾ ಮೆಣ್ಸಿಿಕಾಯಿ ಬಜ್ಜಿ ಅಂದ್ರೆ ಇವಾಗೆಲ್ಲಾ ಬಿಡಿ ಬರೀ ಅದ್ರಲ್ಲೇ ಮಾಡ್ಬೇಕುಂತ ಏನಿರಲ್ಲಾ ಅಹ ಇದ್ರಲ್ಲೂ ಮಾಡ್ತಾರೆ ಮುಳಗಾಯಿ ಮುಳ್ಗಾಯಿ ಬಜ್ಜಿ ಮಾಡ್ತಾರೆ ಚಾಪ್ಸಿಕಂ ಬಜ್ಜಿ ಮಾಡ್ತಾರೆ ಆಮೇಲೆ ಆಲೂಗೆಡ್ಡೆ ಬಜ್ಜಿ ಮಾಡ್ತಾರೆ ಈ ರಕ ಬಜ್ಜಿ ತುಂಬಾ ವೆರೈಟೀಸ್ ಬಜ್ಜಿಗಳಿದಾವೆ ನಾವು ನಾವ್ ಬರೀ ಯಾವಾಗ್ೂ ಜಾಸ್ತಿ ಈರುಳ್ಳಿ ಬಜ್ಜ ಈರುಳ್ಳ ಬಜ್ಜಿ ಇಂತ ಈರುಳ್ಳಿಜ್ಜಿ ದಿನೇನ್ ಮಾಡ್ಕೊಂಡು ತಿಂತೆವಿ
ನಾನ್ು ಆಕ್ಚುಲಿ ಇವತ್ತು ಹ ಆಕ್ಚುಲಿ ನಾ ಇವತ್ತು ಮೆಣಸಿಕಾಯ್ ತಂದಿದ್ವಿ ಮೆಣಸಕಾಯಿ ಬಜ್ಜಿ ಮಾಡಣ ಅಂತ ಕೊಡಿದ್ದೀನಿ ಅದು ಈಸಿ ಅಲ್ವಾ ಮೆಣ್ಸಕಾಯಿ ಮೆ ಮತ್ತೆ ಉಪ್ಪು ಸೋಡಾ ಮತ್ತೆ ಒಂದ್ ಸ್ವಲ್ಪ ಹಚಕಾರ ಪುಡಿ ಕಡಲೆ ಇಟ್ಟು ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಕಾಯಿ ಎಣ್ಣಗ ಹಾಕಿ ಬಿಟ್ಟು ಬೆೆಂದ್ಮೇಲೆ ತಿಂತಕ್ ಹಾಕಿ ಿ ಜೊತೆ ತಿಂತಾ ಇದ್ರೆ
ಹಾ ನಿಮಗ್ ಕಾಫಿ ಇಷ್ಟನಾ
ಹಾ ಕಾಫಿ ಇಷ್ಟ ಕಾಫಿ ಜೊತೆ ಸ್ನಾಕ್ಸ್ ಇರ್ಬೇಕು ಹವ ಇವಾಗೆಲ್ಲ ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸಂಡೇ ಬೇರೆ ನೋಡ್ಕೊಂಡ್ ಕುೂತ್ಕೊಳ್ಳೋದು
ಹೌದು
ಮತ್ತೆ
ಮತ್ತೆ ಇನ್ನೇನಿಲ್ಲ
ಸರಿ ಆಯ್ತು ಬಾಯ್
ಸರಿ ಆಯ್ತು ಬಾಯ್